ಕಸ್ತೈತ ಹೇಳಿ ಏನ್ ಬರ್ತಿದಯಾ
ಏನಿಲ್ಲ ಮಲ್ಕೊಂಡಿದ್ದ ಕಡೆೆ ನನ್ ಫ್ರೆಂಡ್ ಒಬ್ಬ ಅತ್ಲಾಕ್ ಮಲ್ಕೊಂಡಿದ್ ಬೆಳಕ ಆಗುತ್ತೆ ಈ ಕಡೆ ಕಿಕಿ ಐತ ನಮ್ ತಲೆದ ಆಡೆ ಕಂಡಿದ್ದು ಹಕಲು ವಾಟಲ್ ಬಿತ್ತು ನೀರೆಲ್ಲಾ ಚಲೈತೆ ಬೆಡ್್ಮೇಲೆ
ಎಲ್ಲಾ ಹಸಿ ಬಿಡಿ ಇವಾಗ ಮೊದ್ ತಂಪ್ ಐತಿ ಇನ್ನೊಂದಡ್ ತಂಪ
ಹ ಸುಮ್ನೆ ಇರಲ್ಲ ಹುಡ್ಗಿ ಬಾಯಿಗೆ ಕಷ್ಟು ಭಾರ ಹಾಕಿದೆ ಕಾಲು ಯಾರಾದ್ರು ಇರ್ತಾನ ಮನ್ಷ
ಹ್ಮ
ಆ
ಏನ್ ಮಾಡಕ್ಕ ಆಾಗಲ್ಲ ಸಹಿಸಸ್ಕೊಂಡ್ ಹೋಗಂಗ ಇದಿದ್ದಾಳ್ರೆ ಏನ್ ಮಾಡಕ್ಕ ಆಗಲ್ಲ
ಹ್ಮ್ ಮತ್ತೆ ಎದ್ರ ಕೂಗಾಡ್ ಬಿಿಡ್ತೊಳ್ಕಣಮ್ಮಾ ಹ್ಮ್ ಒಂಥರ ರಾಕ್ಷಸಿ ಇದ ನಂಗೆ
ಹಂಗ ಯ್ದ ಅಂತಯ ಬಿಡಿ ಪಾಪ ಮತ್ ಏನಿಲ್ಲ ಕಣ ಹೇಳ್ಬೇಕಕ್ ನೋಡು ಮೊನ್ನೆ ರಾತ್ರಿ ರಾತ್ರಿ ಎಲ್ಲಾ ಸ ಸುತ್ತಾಡಿದ್ರಲ್ಲ ಚೆನ್ನಾಗಿತ್ತಾ
ಏ ಸೂಪರ್ ಆಗಿತ್ತು ಕಣೆ ಅದ ಹೆಂಗ್ ನಿದ್ದೆ ಕಟ್ಟ ಇಟ್ಟಿದೆ ಅಂತಾನ ನನಗ್ ಗೊತ್ತಿಲ್ಲ ಒಡೆದ ಹೊಡೆದ ಹೊಡದ ಬೈಕ್ು ಅದು ಲಿಮಿಟ್ ಹಾಕ್ಸಿದ್ರು ಎಡ್ಂಗಿಲ್ಲ ಅ ಒ ಜೋರಾಗ ಹೊಡ್ಕೊಂಡದ್ ಸರಿಯ ಗಾಡಿಗಳ ಅಂಕ ಇಲ್ಲಲ್ಲ ಬಾಳ ಗಾಡಿ ಇದ್ವು ಹೆಂಗ ಓದ್ವಿ ಒಂದ್ ಸ್ವಲ್ಪ ದಾರಿ ಓದ್ವಿ ಕಡೆ ಮಳೆ ಬರ್ತ ತಗಡದ್ ಬಿಡ್ತು ಎಲ್ಮೆಟ್ ಹಾಕೊಂಡಿನಿ ಆ ಗ್ಲಾಸ್ ಮುಚ್ಕೊಂಡ್ರೆ ಮುಂದೆದ ಕಾಣಲ್ಲ ಆಗ್ಲಗ್ಲ ಒರ್ಸ್ಕೋಬೇಕು ನೀರ್ನ ಒರ್ಸ್ಕೋಬೇಕು ಹೊಡಗಬೇಕು ಫೋನ್ ಎಲ್ಲ ನೆಂದಿ ಏನುೂ ಆಗಿರ್ಲಿಲ್ಲ ನೋಡ್ ಫೋನ್
ಹೌದಾ ಜೇಬಲ್ ಇಟ್ಕೊಂಡಿದ್ರೇನೋ ಜಾಸ್ತಿ ನೀರ್ ಬಿದ್ದಿಲ್ಲ ಅನ್ಸತ್ತೆ ಚೆನ್ನಾಗಿ
ಏ ಬಿದ್ದಿತ್ತು ನಾನೇನು ಜಾಕೆಟ್ ಏನು ಹಾಕೊಂಡರ್ಲ ಇಿಲ್ಲ ಸೊಟ್ರುಗಿಟ್ರು ಬಿದ್ದಿತ್ತು
ಹ
ಇರ್ಲಿಲ್ಲ ಆಮೇಲೆ ಒಂದು ಒಂದ್ ಹತ್ರ ನಿಲ್ಸಿದ್ವಿ
್ಮ
ತೋದ್ವಿ ಏನ್ ಎಲ್ಲಿ ನಿಂತತ್ ಕಂತಿಯ ನಿಂತತ್ ಕಡ್ರೆ ಬಂತ
ಹ
ಹತ್ತು ಗಂಟೆಗೆ ಬೆಳಿಗಿನ ಜಾವ ಒಂಬತ್ ಗಂಟೆಗೆಗ್ ಬಂದಿದ್ದೀವಿ ನೀವು ಒಂಬತ್ತುವರೆ ಹತ್ ಗಂಟೆ ಲೆಕ್ಕನೆ
ರಾತ್ರಿ ಹೂ ಇನ್ನೇನ್ ಹತ್ ತಾಸ ಆಯ್ತ್ ಬಿಡು ನೀವ್ ಆತ್ ಹನ್ನೆರಡು ತಾಸೆ ಹೋಗಿದ್ದೀರಾ
ಹ ಹ ನ
ಅಷ್ಟುನು ಗಾಡಿ ಓಡ್ಸಿದೀಯಾ ಹನ್ನೆರಡು ತಾಸು
ಹ ಹನ್ನೆರಡ್ ತಾಸನು ಗಾಡಿ ಹೆಂಗ ಗೊತ್ತಾ ಇಲ್ಲಿಂದ ಓದ್ವಾ ಒಂದು ಪ್ಲೇಸಗ್ ಹೋದ್ವಿ ಆ ಪ್ಲೇಸಿಗೆ ಹೋದ್ಮೇಲೆ ಗಾಡಿ ಎಲ್ಲಿ ಹೋಗಿ ಪಾರ್ಕಿಂಗ್ ಮಾಡಿ ಅಲ್ಲಿ ಒಂದು ಗಂಟಿಗೆ ಎಷ್ಟೊಡ್ ದು ಅಲ್ಲಿ ನಿಲ್ಲಸಿ ಅಲ್ಲಿಂದ ದೂರ ನಡ್ಕೊಂಡ್ ಬಂದು ಅಲ್ಲೆಲ್ಲ ತಿರ್ಗ ಾಡಿ ಟೀ ಕುಡಿತೀನಿ ಎಲ್ ನಮ್ಮ ಫ್ರೆಂಡು ಟೀ ಎಲ್ಲ ಕುಡು ಅಹ ಆಮೇಲೆ ಇದೊನ್ ಪಿಜ್ಜಾ ತರ ಅದೇನೋ ಬರುತ್ತಲ್ಲಾ ಅದೊಂದು ತಿಂದ್ವಿ ಆಮೇಲೆ ಇದು ಏನ ಪಲಗಡ್ಡೆಯಿಂದ ಏನೋ ಮಾಡ್ತಾರಲ್ಲ ಲ್ಲ ಅಂತ ಅದೆಲ್ಲ ತಿಂದ್ವಿ ತಿಂದು ವಾಪಸ್ ಬಂದ್ವಿ ಅಲ್ಲೆಲ್ಲ ಸ್ವಲ್ಪ ಫೋಟೋ ತಕ್ಕೊಂಡು ಕೂತ್ಕೊಂಡು ವಾಪಸ್ ಎಷ್ಟು ಗಂಟೆಗೆ ಸ್ಟರ್ಟ್ ಮಾಡಿದೀವಿ ಅಂದ್ರೆ ಅಲ್ಲೆಲ್ಲಾ ಟೈಮ್ ಎಲ್ಲ ಸ್ಪೆಂಡ್ ಮಾಡತಿ ಒಂದುವರೆ ಆಯ್ತು ವಾಪಸ್ ಬಂದು ಮತ್ತೆ ಒಂದುವರೆಗೆ ಸ್ಟಾರ್ಟ್ ಮಾಡಿದ್ವೆ ಮತ್ತೆ ಜರ್ನಿನ ಮತ್ತೆ ಅಲ್ಲೋಗ ಒಂದ್ತ್ರ ಟಿವ ಕುಡಿಬೇಕಾಯ್ತು ಮತ್ತೆ ಟೀ ಕುಡಿದ್ರು ಫು ಹ ಹ ಕೈಯ ಎಲ್ಲಾ ಫುಲ್ ಹೆಂಗ ಗೊತ್ತ ಒಳೆ ರಕ್ತ ಸಂಚಾರ ಇಲ್ದಾಗ ಫುಲ್ ಕೈ ಹಂಗೆಲ್ಲ ಇಕೊಂಡಿರುತ್ತಲ್ಲ ಹಂಗ್ ಇಟ್ಕೊ್ ಬಿಟ್ಟತ್ತು
ತಂಪಿಗೆ ಹಂಗ ಆಗತ್ ಮತ್ತೆ ಕೈ ಒಟ್ಟು ಬಂದಂಗೆ
ಮಳೆ ಬೇರೆ ಬಂದಿತ್ತಾ ನ ಮಳೆ ಈಗ ನೋಡು ಜಾಸ್ತಿ ಇತ್ತು ನೀರಗಿದ್ರೆ ಕೈಯ ಎಲ್ಲ ಮೆತ್ತಗ ಆಗತ್ ನೋಡು ಆ ತರ ಎಲ್ಲ ಬ ಬಿಟ್ಟಿತ್ ನಾನನ್ ಒಬ್ಳೇನ ಒಡೆಯೋದು ಆಮೇಲೆ ಅವಕ್ಕ ಇದ್ದಿದ್ದ ಅವಣ್ಣಯ್ ಇದು ಒಂದ್ಸತಿ ಈ ಗಾಡಿ ನನ್ ಫ್ರೆಂಡು ಒಡದ್ಲು ಅವಳ ಬೆಳಿಗ್ಗೆ ಒಡದ್ಲು ಅದು ಎಷ್ಟು ಒಂದ ಹತ್ ಕಿಲೋಮೀಟರ್ ಓಡದ್ಲಷ್ಟೇ ಅದಕ್ಕಿಂತ ಮುಂಚೆ ನಾನು ಏನ್ ಗೊತ್ತ ಒಡದ್ ನ ನೈಟ್ ಎಲ್ಲ ಒಡ್ದ ಅವ ಹ ಸೊಟ್ರು ತೊಂದಿರ್ಲಿಲ್ಲ ಅದಕ್ಕೆ ಅದಕ್ಕೆ ಕೈ್ದಿದ್ದು ನಾ ಹೊಡಿತೀನಿ ಅಂತ ಅಂದು ಸ್ಕೂಟಿ ಇಸ್ಕೊಂಡ್ರು ನನ್ನ ಹತ್ರ ಇದ್ದಿದ್ದು ಆಮೇಲ್ ಬೈಕ್ ನ ನಾನ್ ಇಸ್ಕೊಂಡೆ ಬೈಕ್ ಇಸ್ಕತೀನಿ ಅದು ಪೂರ್ತಿ ಬೆಂಡಗಂಗು ಇಲ್ಲ ಪೂರ್ತಿ ನೆಟ್ಟಗು ಇಲ್ಲದಲ್ಲ ಬೈಕ್ ಅದು ಒಂದ್ಚೂರ್ ಗೂಂದ್ಪೇನ್ ಮಾಡ್ಕೊಂಡ್ ಹೊಡಿಬೇಕು ಅಯ ಅಿಕ ಮಣ್ಣ ಸರ್ತಿ ಟೆಸ್ಟ್ರೈ ಹೊಡಿತೀನಿ ಅಂತ ಅಂದಿಸ್ ಕಂಡು ಅಲ್ಲಿ ತನಕ್ ಹೋಗಿ ವಾಪಸ್ ತ ಮಂದೆ ಹ್ಮಞ ಸರಿ ಹೊಡಿತೀನಿ ಅಂತ ಅನ್ನ ಆಮೇಲೆ ಹೊಡ್ಕೊಂಡ್ ಹೋದ್ವಿ ನನ್ ಫ್ರೆಂಡು ಅದೇ ದಾರಿಗಳು ಫೋನ್ಾಗೆಲ್ಲ ನೋಡಕ್ ಬರುತ್ತಲ್ಲ ಇವಾಗ ಅದ್ರಾಗೆ ತಪ್ಪ ಹೇಳಿದ್ಲು ಹೋಗಿ ಮತ್ತ ವಾಪಸ್ ಬಂದ್ವಿ ಅದೇ ಜಾಗಕ್ಕೆ ತೀ ಕುಡಿದ ಜಾಗದಿಂದ ಮುಂದಕ್ಕೆ ಅಲ್ಲಿಂದ ಸ್ಟ್ರೈಟ್ ಓದ್ವಿ ಫುಲ್ ಕತ್ಲು ಕತ್ಲು ಇಷ್ಟ ತನಕ ಬೆಳಕಿತ್ತು ಒಂದ್ ಪ್ಲೇಸ್ಿಗೆ ಹೋದಾಗ ಇನ್ನೊಂದ್ ಪ್ಲೇಸ್ ಫುಲ್ಲ ಕತ್ಲನ್ಕ ಬೈಕ್ ಬೇರೆ ಕೊಟಾರ ಅದು ಹಿಂಗ ಮುಟ್ಟಿದ್ರ ಹೋಗದ್ ಸ್ಪೀಡು ಅದಿಕ್ಕೆ ಅವಾವರು ಯಾ ಭಯ ನನ್ ಹೆದ್ರದೇ ಇಲ್ಲ
ಹಾ
ಅದಾದ್ಮೇಲೆ ಅವ ನಾಾಮಪಾಣಿಗ್ ನಾವ್ ಮುಂದೆ ಹೋದ್ವ ಆಮೇಲೆ ಅವ್ರು ಬರ್ತಾರೆ ಅಂತಂದು ಮೂವತ್ ಹತ್ರಾಗ ಹೋಗ್ತಿದ್ದೆ ಗಾಡಿ ಮತ್ ನಾಕ್ು ಗೇರ್ ಐದ್ ಗೇರಿನ್ ಗಾಡಿ ಅದು ಐದ್ ಗೇರ್ ಹಾಕಿದ ಅಂದ್ರೆ ಸುಂಟ್ರ ಗಾಳಿಗೆ ಹೋದಂಗ ಹೋಗ್ಬೋದು ಹೋಗ್ತಿದ್ದೆ ಒಂದ್ಸತಿ ಹೋದೆ ಆಮೇಲೆ ಮತ್ತೆ ಅವ್ರು ಬರ್ಲಿತ್ತಡಿ ಫುಲ್ು ಕತ್ಲು ನನ್ ಫ್ರೆಂಡ್ ಎತ್ತ ರು ಕಾಣ್ತಾಳ ಸ್ವಲ್ಪ ಅದಕ್ಕೆ ಬೇಡ ಬಿಡು ಜನ ಇದ್ರೆ ಚೆನ್ನಾಗ ಪಕ್ಕಾಗ ಆ ಗಾಡಿ ಕೂ ಹೋಗ್ತ ತಿರ್ಲಿಲ್ಲ ಅಂದ್ರೆ ದೊಡ್ಡ ಗಾಡಿ ಹೋಗ್ತಿದ್ವಿ ಸಣ್ಣ ಎಲ್ಡು ಗಾಲ ಗಾ ಗಾಡಿ ಹೋಗ್ತಿರ್ಲಿಲ್ಲ ಅದಿಕ್ಕೆ ಅವಾಗ ಏನ್ ಮಾಡ್ದ ಹ್ಮ ಏನಪ್ಪಾ ಅವರು ಹಿಂದೆ ಬರ್ತಿದ್ರ ಅರವತ್ತರಗ ಒಕ್ಕ ಬೇರೆ ಹೊಡತಿತ್ತ ಅಷ್ಟ್ರಗೆ ಹೊಡಿಬೇಕಾಯ್ತು
ಮತ್ತ ಏನ್ ಮಾಡಕ ಇವಾಗ ಜೊತೆಗ್ ಹೋಗಿರಂದ್ರೆ ಜೊತೆಗೆ ಹೋಗ್ಬೇಕಾಗತ್ತಾ ಸ್ವಲ್ಪ ಮತ್ ಭಯಾನೂ ಇರಲ್ಲ ರಾತ್ರಿ ಟೈಮ್ ಅಲ್ಲ
ಮತ್ತೆ ರೂಟ್ ಮ್ಯಾಪು ನಮ್ಮ ಹತ್ರ ಆಯತಾ ಅದಕ್ಕೆ ಈಗ ನಾವ್ ಓದಂಗೆ ಬರ್ತಾರಲ್ಲಾ ಹೈವೇ ರೋಡ್ನಾಗ ಹೋದಾಗ ಏನು ಆಗಲ್ಲ ಅದ್ರಿಂದ ಆಮೇಲೆ ಕಟ್ತೊಂಡ್ವಿ ಕಟ್ ತಗೊಂಡು ಅಲ್ಲಿಂಗ ನೀರ್ ಖಾಲಿ ಆಗ ನೀರ್ ತಗೊಂಡ್ವಿ ರಾತ್ರಿ ಅಲ್ಲೇ ಮೂರ್ ಗಂಟೆಗೆ ಆಯತು ಇನ್ನೇನ್ ಇನ್ನೊಂದು ಹತ್ತು ಕಿಲೋಮೀಟರ್ ಇತ್ತು ಮೂರ್ ಗಂಟೆ ಗಂಟಿಗೆ ಅಲ್ಲೋಗ ತಲ್ಪಿದ್ವಿ ಮೆಲ್ಲಕೆ ಹೊಡ್ಕೊಂಡ್ ಹೋದ್ವಿ ಹ ನೀರ್ ತಗೊಂಡ್ವಿ ನೀರ್ ಕುಡಿದ್ವಿ ಮತ್ತೆ ಸ್ಟಾರ್ಟ್ ಮಾಡ್ಕೊಂಡ್ ಓದ್ವಿ ಮೆಲ್ಲಕೆ ಓದ್ವಿ ಅಲ್ಲೆಲ್ಲಾ ನಾಯಿಗಳಿದ್ವು ನಾನ್ ಜೋರಾಗಿ ಆಾರ ನೋಡ್ಕೊಂಡ್ ಹೋದೆ ಆಮೇಲೆ ನಾಯಿಗೆಲ್ಲಾ ಬಳ್ಕೊಂಡು ರೇಕ್ಸ್ಕೊಂಡು ನಾಯಿ ತರ ಎಲ್ಲಾ ಬಳ್ಕು ಕಕೊಂಡ್ ಹೋದ್ವಿ ಓದಾದ್ಮೇಲೆ ಅವ ಅಕ್ಕಂಗ ಏನ್
ಕೆಲ್ಸ ಬಿಡು ಬರೇ ರೇಗ್ದು
ಹ್ಮ್ ಅದಾದ್ಮೇಲೆ ಅವ ಅಕ್ಕಂಗ ಗಾರ ಉಡ್ಕೊಂಡ್ ಹೋದ್ನ ಅವ್ ಅಕ್ಕ ಹಿಂದೆ ಬರ್ತಿತ್ತಲ್ಲ
ಹ
ಓ ಅದಿಕ್ಕೆ ಆ ನಾಯಿಗಳ ಅಂತಾಗ ಏನ ತ್ರ ಬರ್ಲಿಲ್ಲ ಅದಕ್ಕೆ ನಾನ್ ನಮ್ಮ ಫ್ರೆಂಡ್ಗೆ ಹೇಳಿದ್ದೆ ಏನಾದ್ರ ಅವವು ಬಂದ ತಕ್ಷಣ ಜೋರ ಹೊಡಿತನ್ ಬೈಕ್ನ ಅಂತ ಅದಕ್ಕೆ ಅವನು ಅಂತ ಅಂತಿದ್ಲ ನಮ ಏನ್ ಬರ್ಲಿಲ್ಲ ನಾನೆಲ್ಲಾ ಫುಲ್ ಕೂಕೊಂಡ ಎಲ್ಲಾ ಹೋದ್ ಆ ಅವಕ್ಕ ಬಂತು ಅವಕ್ಕ ಆ ಸಿ ಬಿಟ್ವಂತ ನಾಯ ಎಲ್ಲ ಬಂದ್ಬಿಟ್ ಒ ಫುಲ್ಲ ಜಾಸ್ತಿ ನ ಇದ್ವ ಅದಿಕ್ ಅವಕ್ಕ ಹಂಗ ಅನ್ತಿತ್ತು ನಿಂದೆ ಕೆಲ್ಸಕ್ದಪತಿ ಅಂತ ಆಮೇಲೆ ಓದ್ವಿ ಹ್ಮ ಓದ್ವಿ ಆಲೆ ನಾಲ್ಕುವರೆ ಕಾಲೇ ಅಲ್ಲಿಗ್ ಹೋಗ್ಬಿಟ್ಇನ್ನೊಂದ್ ಸ್ವಲ್ಪ ಮುಂದ್ ಹೋಗೋದಿತ್ತ ಇನ್ನೊಂದ್ ಎಂಟ ಕಿಲೋಮೀಟರು ಎಂಟು ಕಿಲೋಮೀಟ್ರ ಮುಂಚೆನೆ ಇದ್ ಹಾಕಿರ್ತಾರ ಅಲ್ಲಿ ಅವನಪಾ ಒಂಥರಾ ಗೇಟ್ ಗಳೆಲ್ಲ ಹಾಕಿರ್ತಾರೆ ಅದನ್ ಓಪನ್ ಮಾಡಕ್ ಆಗಲ್ಲ ನಾವೆಲ್ಲ ಪೋ ಎಲ್ಲ ಇರ್ತಾರೆ ಇಪ್ಪತಲ್ಕ ಗಂಟೆ ಪೊಲೀಸ್ನರು ಒಂದಂದು ಕಾರ್ಡ್ರು ಅದಿಕ್ ನಾವವು ಸುಮ್ನೆ ಕುತ್ಕೊಂಡಿದ್ವಿ ಅದ ಯಾವ್ದ ಹೋಟ್ಲುದಾಗೆ ಒಂದ್ ಹೋಟ್ಲಹೋದ್ವಿ ಅವ್ನ್ ಕಿರಿ ಕಿರಿ ಗೊತ್ತಾ ಅಲ್ವಾ ನಿಮಗೆ ಇದು ಹೋಟ್ಲ್ ಇದು ಎಲ್ಲ ಬೈಕ್ ನಿಲ್ಸ್ ಹಂಗೆಮಗೆ ಇದ್ನ್ ಏನ್ ಕಡಿದೀರ ಅದಕ್ಕೆ ಒಂದ ಸ್ವಲ್ಪ ಮುಂದ ಹೋದ್ವಿ ಅ ಒಳಗ ಅವರು ಯಾರು ಇರ್ಲಿ
ಹ್ಮ
ಹೋಗ್ ಕೂತ್ಕೊಂಡು ಒಂದ್ ಅರ್ಧ ಒಂದ್ ಗಂಟೆ ಅಲ್ಲೇ ಇದ್ವಿನ್ನ್ ನಿದ್ದೆ ಎತ್ತುತ್ತೆ ಅಷ್ಟೊತ್ತಿಗೆ ಎದಲ್ರಿ ಎದಲ್ ಎಷ್ಟು ಬೈಗಳು ಹೋಗ್ಬಿಟ್ವಾ ಅಲ್ಲೂ ಹೋಗ್ತಿವಿ ಜನ ಜಾತ್ರೆ ಗುರು ಎಷ್ಟು ಬೈಕು ಕಾರ್ ಕೇಳ್ತಯ ಏನ್ ಕೇಳ್ತಯ
ಹ
ಒಂದ್ ಅರ್ಧ ಗಂಟೆ ಅಲ್ ಕಳದ್ವಿ ಹ್ಮ್ ಅವ್ರರು ಕರೆಕ್ಟಗ ಅವ್ರ ಟೈಮ್ ಆಗತನಕ ಬಿಡ್ಲಿಲ್ಲ ಏ ಬಾರಿ ಎಜಾಯ್ ಆತ
ಹ್ಮ್ ಅಂದ್ರೂ ಜಗ್ಗಿ ತಿರ್ಗಾಡ್ತಿರಲ್ಲಾ ನೀವು
ಏ ಅಷ್ಟೇನ್ ತಿರ್ಗಾಡಲ್ಲಪ್ಪ
ಆಡ್ತಿರ್ ಇ ತಿರ್ಗಾಡ್ತೀರಾ ನಂಗ್ ಗೊತ್ತಾಯ್ತು
ಏ ಇಲ್ಲ ತಿರ್ಗಾಡ್ಬೇಕಂದ್ರೆ ಎಲ್ಲ ಆಗುತ್ತ ಹೇಳು
ಹ್ಮ್
ಹ್ಮ್ ಎಲ್ಲೆಲ್ಲೋ ತಿರ್ಗಾಡ್ತಿ ಹತ್ತಿರಮ್ಮ ಆಗವಾಗಸವಪ ತಿರಗದು ತಿನ್ನೋದು
ಹ್ಮ್
ಫೋನ್ ನೋಡ್ತೀರಿ ಸ್ವಲ್ಪ ಅವಾಗವಾಗ ಹ
ಹ್ಮ ಯಾಕೆ ಹ್ಮ್ ನೋಡ್ತಿರ್ತೀನಿ
ಹಾ
ಸರಿ ಮತ್ತೆ ನಾವ್ ಫೋನ್ ಆಗಿ ಉಡ್ಕೊಂಡ್ ಹೋಗೋದ ಅವಾಗವಾಗ ಎಲ್ಲೆಲ್ಲಿ ಚೆನ್ನಾಗಿ ಇರ್ತತ್ತು ಅಲ್ಲಿಗೆ
ಅದೇ ಫೋನ್ಗ ಅದೇ ಫೋನ್ಗ ಸಿಕ್ತ ಅಂದ್ರೆ ಹೋಗ್ಬಿಡದಂಗ ಹಗೆಣ
ಹ್ಮ ಹ್ಮ್ ಏನಾದ್ರು ಒ ನೋಡಿದ್ರೆ ಹೋಗ್ಬಿಡದ್ ನಾವು ನೀವು ಹೋಗ್ತೀರಾ ನಮಗ್ ಗೊತ್ತಾಗಲ್ಲ ಅಷ್ಟೇ
ನಾವ್ ಹಂಗೆಲ್ಲ ಹೋಗಲ್ಲ ಜಾಸ್ತಿ
ಗಗೆಲ್ಲ ನಿಮ್ ಗೆಳೆತಿಯರ ಜೊತೆಗೆ ಹೋಗಲ್ವಾ
ಇಲ್ಲ ಸಮಯ ತಿ ನವು
ಹ್ಮ ಎಲ್ಲ ಒಟ್ಟು ಹೋಗದ ಇಂಪಾರ್ಟೆಂಟ್ ತಾನೆ ನಾವು ಅಷ್ಟೇ ಸಮೀಪ ಸಮೀಪನೇ ಹೋಗದು
ಹಓ ಆಯ್ತು ಡು
ಹ್ಮ್ ಹ್ಮ್ ನೀವು ಟೀ ಕುಡಿಯದೆಲ್ಲ ಹೊರ ಕುಡಿತಿಯ ನೋಡು ನ ಬ
ನೀವು ಅಲ್ಲೇ ಕಸ್ ಕಂಡ್ ಕುಡಿತೀರಾ ನಾವು ಆಸ್ಟ್ಲಾಗ ಏನ್ ಕೊಡ್ತಾರ ಅದನ್ನೇ ಕುಡಿತೀವಿ ಇವಾಗ
ಹ್ಮ್ ಏನ್ ಕುಡಿತರಿ ಇಪ್ಪತ್ತ್ನಾಾಲ್ಕಕ್ ಗಂಟೆ ಹೊರಗೆ ಇರದೆ ಸ್ನ್ಯಪ್ ಬರುತ್ತತ್ ನಿಮ್ದೆಲ್ಲ
ಹೌದನ್
ಮತ್ತೆ
ನ ನಾ ಆಕಂಗೆ ಇಲ್ಲಲ್ಲ
ಏನ್ ನಾ
ಹ್ಮ
ಹಲೋ ಗೊತ್ತಾಗುತ್ತ ಹಂಗೆ ನ್ಯೂಸ್ ನಮಗೆಲ್ಲ ನೀ
ನಾ ಸಾವ ಚ ಹಾಗ ಬಿಡು
ಹ್ಮ್
ಹ್ಮ
ಹ್ಮ್ ಹ್ಮ
ಇನ್ನೇ ನರಾಮಲ
ಹ್ಮ ಆರಾಮ್ ಆರಾಮ್ ಮತ್ತೆ
ಮತ್ತೇನಿಲ್ಲ ನೋಡು
ಹ್ಮ ಸರಿ ಆಯ್ತು ನಮ್ ಫ್ರೆಂಡ್ ಎದ್ಲು ಹೋಗ್ಬೇಕು ವರಕ್ ಸರಿ ಇಡ್ತ
ಹ್ಮರಿ ಹ ಹ್ಮ ಸರಿ